ನಾವ ರಾತ್ರಿ ದೊಸ್ತ
ಅಪ್ಪ ಅದೇ ಒಂದ ವಿಷಯದ ಬಗ್ಗೆ ಮಾತಾಡತಿತಿ ನನ್ ಜೊತೆ
ಏನಪ್ಪಾ ಯಾವತ್ತು ಕೇಳಾರ ಹನ ಕೇಳಕತ ಇವತ್ತ ಅಂಂತದ ಏನಐತಿ ಯಾವ ವಿಷಯ
ಏನ ಇಲ್ಲ ಇವತ ನಮೂರಾಗ ಒಂದ ಬಾಲ್ಯ ವಿವಾಹ ಆಯ್ತಾ
ಹ್ಮ ಹೌದಾ
ಹ್ಮ್ ಅದೇ ಪಾಪ ಸಣ್ಣ ಹುಡುಗಿ ಇತದ
ಯಾರು ಕ್ರಮ ತ ಆಗಲಿಲ್ಲಲ್ಲ ಕಾನೂ
ಏನ ಮಾಡ್ತಿ ನಾನು ಬೇರೆ ಕಡೆ ಬಂದೇನೆ ಫೋನ್ ಹಚ್ಚಿ ಇವಾಗ ಹೇಳ್ತಾರ ಎಲ್ಲ ಮದುವೆ ಮುಗ ಹ ನ
ಊರಾಗ ಜನ್ಗ್ ಯಾರಿಗ್ ಗೊತ್ತ್ಲ ಏನ
ಏ ಮುಂದ್ ಹೋಗಕ್ಕ ಈಗ ಸಣ್ಣ ಹಳ್ಳಿ ಐತೆ ಯಾಕ ಮದ ಮುರಿಬೇಕ ಅನ್ನೋದ ಒಂದ ತರ ಅವ್ರ ಮನೋಭಾವನೆ ಅವರು
ನ ಮನೆ ಭಾವನೆ ಇದರುನು ಮತ್ ಒಂದು ಸಣ್ಣ ವಯಸ್ಸಲ್ಲ ಇರ್ತ ಅದ್ರ ಜೀವನ ಆದದ್ರ ನೋಡ್ರ ಯಾರ ನಂಗ
ಹರ ಅದೇ ಇವತ್ತು ಈಗ್ ಗೊತ್ತೈ್ ನನಗ ಅದೇ ಮತ್ತತ್ ಅದೇ ಹೇಳ್ಬೇಕಂತ ನನ್ಗ್ ಹಚ್ಚಿದ ನೋಡ್ ಫೋನ್
ಎಷ್ಟೆತ್ತನ ವಯಸ್ಸ ಹುಡುಗಿ
ಇವಾಗ ಜಸ್ಟ್ಂತು ಅದೇ ಟೆಂತ್ ಕ್ಲಾಸ್ ಮುಗೋದು ಇವಾಗ
ಅದ್ನಾಕ್ ಅನೈದ್ ವಯ್ಸು
ತೋಡಿ ಮದುವೆ ಮಾಡ್ಬಿಟ್ರು
ಹಬ್ಬಂದ್ರ ಒಂದ್ ಹದ್ನಾರ ಆಯ್ತ ಅಷ್ಟೇ
ಹಾ ಹದಿನಾರು ವರ್ಷ
ಹುಡ್ಗಗೆ ಎಷ್ಟ ಇದ್ರುಲ್ಲ
ಹುಡುಗು ಆಗ್ಯಾವನ್ಗೆ ಇಪ್ಪತ್ತೈದು ಇಪ್ಪತ್ತಾರ ವಯಸ್ಸ ಆಗ್ಯಾವ
ಚಿಕ್ಕಪ್ಪ ವಯಸ್ ಅದಾವ ಅವನು ಮದ್ವೆ ಮಾಡಿಕ ಅವನು ತಿಳ್ಲಿಲ್ಲ
ಏನ ಅದೇ ಹಚ್ಚಿದ ನ ಹಚ್ಚಿದ್ರ ಮನ್ಗ್ ಫೋನ್ ಹೇಳಿದ್ರ ಹಿಂಗ ಹಿಂಗ್ ಮಾಡ್ಯಾರ ಅಂತಂದ್ರೆ ನಾನು ಮನೆಗ ಬೈದೆ
ಹೆನ್ ಮಾಡೋದು ಮನೆಯವರಿಗೆ ಬೈದರೆ ಏನ್ ಪ್ರಯೋಜನ ಅ ಆದಪ್ಪಾ
ಇಲ್ಲ ಅವ್ರಗ ಯಾರು ಅರ್ಥ ಆಗ್ಬೇಕಲ್ಲ ಸಣ್ಣ ಹುಡ್ಗಿ ಐತಿ ಮದುವೆ ಮಾಡ್ಕೊಟ್ರ ಹೆಂಗ ಮುಂದ್ ಕಷ್ಟ ಆಕೆನ್ ಅನ್ಭವಸ್ಬೇಕು
ಅಲ್ಲ ನೀ ಯ್ನು ಕರೆ ಆದ್ಬ ಬಿಡು ಇಲ್ಲಂದಿಲ್ಲ ನೀನ್ ಮತ್ತೆ ಅವ್ರಗದ್ರೆ ಕೇಳ್ಬೇಕಲ್ಪ್ಪ ಮನ ರೋಗಿ ನಮ್ಮನ ವಿಷ್ಯ ನಮ್ಮಗಳು ಮುಂದ ನೀವೇನಾದ್ರೂ ನೋಡ್ತರಿ ನಿಮ್ಗೆ ಎದಗ್ ಬೇಕು
ಹಾ ಹಂಗೆ ಮಾತಾಡ್ ಬಿಡ್ತಾರ ಹಳ್ಳಿ ಒಳಗೆ ಕಾಮನ್ ಕೆಡದ
ಕಿದ್ದತಲ್ಲ ಮತ್ತೆ
ಇಲ್ಲ ಸ್ವಲ್ಪ ಯಾರ ಕಲ್ತೋರ್ ಇದ್ರ ಅಂದ್ರ ಮನ್ಯಾಗ ಏನಾರ ಬುದ್ಧಿ ಹತ್ತರಿ
ಅಕ್ಕ ಇವ್ರನ್ ಬಿಟ್ ಬಿಡ ಯಾಕದ್ರ ಈಗಂತ್ರ ಎಲ್ಲಾರ ಹೋದಿರ್ತ್ರ ಮದಿ ಮಾಡಗ ಹೋಗ ಅಂತ ಹೇಳೇಳುದಿಲ್ಲಾ ಹಾ
ಹಾ ಅವ್ನಿಗೆ ಗಣಮ ತಿಳಳ್ಬೇಕಪ್ಪ ಸಣ್ಣ ಸಣ್ಣ ಹುಡುಗಿ ಆದದ ನಮ್ಮ ಮದ ಮಾಡ್ಕೋಡ್ದ ಅನ್ನೋ
ಹ್ಮ್ತ ವಯಸ್ಸದ ಮಕ್ಕಳು ಇರ್ತಪ ಇಲ್ಲ ಅಣ್ಣ ದ ಮಕ್ಕಳು ಇರ್ತಾವಪ
ಹ ಆರಾಮ್ಸ ಇರ್ತಾರ ಅಷ್ಟು ವಯಸಿನ ಮಕ್ಕಳು
ಪಾಪ ಹುಡ್ಗಿ ಜೀವನ ನೋಡಿ ಎಷ್ಟ್ ಕಷ್ಟ ಅದ ಮುಂದ ವಯಷ್ಣಾಗ ಏನ್ ತಿಳ್ತಿರ್ತ ತಿ
ಈಗಕ್ಕಿಂದು ವಯಸ್ಸಿ ಈಗ ಚೆನ್ನಾಗಿ ಕಾಲೇಜ್ಗೆ ಹೋಗಿ ಎಂಜಾಯ್ ಮಾಡುವ ವಯಸ್ಸ ಸಿಗದೆ
ಇ ಬೆಳೆ ವಯಸ್ಸು ವಯಸ್ತ ಈಗ ಹೋಗಿ ಯಾವಕ್ಕ ಹೋಗದಾರಲ್ಲ ಏನ್ಳ್ತತೈತೆ ಅವಕ ಮದುವವಿ ಮಾಡಿ ಕೊಟ್ರ ಇಲ್ಲ ಏನಂತ ಮಾಡ್ಬೇಕು
ಒಂದು ಅರ್ತಗಳ ಈಗ ಅದೇ ಟೆಂತ್ ಮುಗಿಸಾಳ ಎಲ್ಲಾ ಚೊರತ್ತಿನಂಗೆ ಬಂದ್ರಪ್ಪ ಮಾರ್ಕ್ಸ್ ಎಲ್ಲ ಚಲೋ ತ ತಗೊಂಡೋಳೆ
ಹ ಆಯ್ತ್ ಮನೆಯವರಿಗೆ ಅಷ್ಟು ತಿಳ್ವಳಿಕಲ್ಲ
ನೋಡಿ ಹಿಂಗಾಗಿ ಹಳ್ಳಿಗಳೊಳದಾಗ ಪ್ರತಿಭೆಗಳು ಹೊರಗ್ ಬರಲ್ಲ
ಅಲ್ಲ ನಿಮ್ ಊರಾಗ ಅಷ್ಟು ತೋಳೋ ಅಲ್ಲ ದೊಡ್ಡರ ಅಂತ ಊರಿಗೆ ಅನ್ಸಸ್ಕೊಂಡಿರ್ತವಾರ ಅವ್ರಿಗೆ ನ ಗೊತ್ತಿಲ್ಲ ನ ದ ವಿಷ್ಯ
ಹಗೆ ಅವ್ರ ಮುಂದೆ ಹೋಗಿ ಮಾತಾಡ್ಕೊಂಡಿರ್ತಾರ ಮನನವರು ಮಾಡ ಮಾತಾಡ್ಕೊಂಡು ಹಿಂಗ ಹಿಂಗಗೆ ಆದ್ರಿ ಹ ಮಾಡಕತ್ತವ ಅಂತ ತಿಳಿದ್ ಮದ್ವಿ ಮಾಡಿಬಿಡ್ತಾರ ಅವ್ರಿಗೆ ಹೇಳ
ಅಲ್ಲ ಒಂದ ಹಳ್ಳಿ ಆದ್ಮೇಲೆ ಒಂದ್ ಜನ ಮತ್ತ ಓದಿದಾರ ತಿಳಿದಾರ ಅಂತ ಇರ್ತಾರೆ ಅವ್ರಿಗನು ಅಷ್ಟನ್ ಬುದ್ಧಿ ಇಲ್ಲ
ಹಂಗಗೆ ಹಾಗ್ಯದ ಇಲ್ಲ ಈಗ ಎಲ್ಲಾ ಅನುಭವ್ಸಕ ಎಕ್ಕಿ ಈಗ ತಂದೆ ತಾಯಿ ಅಂತ್ರ ಆಯ್ತ ಮದವಿ ಮಾಡಿ ಕೊಟ್ಟಬಟ್ಟಾರ
ಹ್ಮ್ ಅವ್ರ ಜವಾಬ್ದಾರಿ ಮುಗೀತ ಪಾಪ ಎಲ್ಲಿಗೆ ಅವ್ರ್ದು
ಹ್ಮ ಅವ್ರ ಜವಾಬ್ದಾರಿ ಮುಗತ ಅವರು ಯಾಕಂದ್ರ ಈಗ ಈ ಕಾಲ್ಮನನು ಸೂಕ್ಷ್ಮದವಂತ ಈ ತರ ಯೋಚನೆ ಮಾಡಿ ಅವ್ರ ತಂದೆ ತಾಯಿ ಮಾಡಿರ್ತಾರ ಹ್ಮ
ಹ್ಮ್ನ ನ್ ವಾರ್ತಾಪ್ಪ ಇಂಗ ಆಗಣ ಉನ್ನತೆ
ಇಲ್ಲ ಇನ್ನೊಂದು ಎರಡು ವರ್ಷ ಆಳಿದ್ರ ಏನೋ ಆಗ್ತತಪ್ಪ ಒಳ್ಳ್ದ
ಹೌದೌದು
ಏನಿಲ್ಲ ಹನ್ನೆಣ್ಣತೆ ಮುಗಿಸಿಲ್ಲ ಅಂದ್ರ ಮದ್ುವ ವಯಸ್ಸನ ಆಗಿರ್ತತ್ತ
ಹ್ಮ್ ಹಾ ಹ್ಮ್ ಹ್ಮ ಕರೆಕ್ಟ್ ಅದ
ಈಗೆಲ್ಲಾ ಬಿಟ್ಟ ಮದ್ ಮಾಡಿಕೊಟ್ಟು ಪೂರ ಎನೆತರ
ನೋಡಾ ಪಾಪ ಕವನ್ ಸ ಹ್ಮ್
ಇದ್ರಗಿಂತ ಮುಂಚೆನ ಆಗಿತ್ತು ಅಂದ ಮದ್ವಿ ಅವ್ರು ಸ್ವಲ್ಪ ಅವ್ರ ಮನ್ಯಾಗ ಅವ್ರ ಅಣ್ಣ ಅದು ಓದಿದ್ದ
ಯ ಹಾ ಏನಾಯ್ತು ಅದಕ್ಕೆ ಅದೇನಾಯ್ತು
ಮದ್ವಿ ಇನ್ನೊಂದ ಎರಡ ದನ ಆಯ್ತ ಅವ್ರಣ್ಣನ ಕ್ಯಾಾಸಲ್ ಮಾಡ್ಸಬಿಟ್ಟಗಡೆ
ಚಲ ಮಾಡನಲ್ವಾ ಮರ
ಹ್ಮ್ ಇಲ್ಲಾಂದ್ರೆ ಪಾಪ ಆ ಹುಡ್ಗನು ಬಾಳ ಕಷ್ಟ ಅನ್ಭಸ್ಬೇಕತಿ
ಅಲ್ಲ ನಿಮ್ಮ್ಊಗ ಹೋಗ್ಬಹುದು ಸುಮ್ ಈ ಸರ್ಕಾರ ಮಾಡ್ದ್ರ ಹಳ್ಳಿಗ್ ಹೋಗ ಅವರ್ನ್ನ ಕಾನ್ಸ್ಟೇಬಲ್ ಅಂತ ತಟ್ಟುಬಡ ಒಕ್ಕಡೆ
ಹಾ ಹಳ್ಳಿ ಒಬ್ಬೊಬ್ಬರು ನೇಮಿಸಿದ್ರ ಅಂದಾಗ ಗೊತ್ತಾಗತ್ತೆ ಯಾವರಾಗ ಏನ ಆಗಕತ್ತದ ಏನಿಲ್ಲ ಅಂತ
ಒಳ್ಳೇದು ಕೆಟ್ಟದ್ದ ಎಲ್ಲ ಗೊತ್ತಾಗುತ್ತೆ
ಒಬ್ರು ಎಡ್ ಹಳ್ಳಿಗ್ ಒಬ್ಬೊಬ್ಬರು ಕಾನ್ಸ್ಟೇಬಲ್ ಇಟ್ಟರು ಬಟ್ ಅವ್ರರುಊರಾಗ ಇರಲ್ಲಾ ಊರಾಗಿರ್ಬೇಕ ಹೆಂಗ್ ಮಾಡ್ಬೇಕು ವ್ಯವಸ್ಥೆ
ಕರೋ ನೋಡಬ್ಬ ನಾ್ ಮೂರ್ ಕಡೆ ಎಷ್ಟು ದನ ಆಯ್ ನೋಡ ಕಾಸ್ಟೇಬಲ್ ಮಕಾನ ನೋಡಿಲ್ಲ ಯಾವಾಗ ಬರ್ತಾರ ಅಂದ್ರೆ ಸೀದಾ ಜಾತ್ರೆ ಟೈಮಿಗೆ ಇಲ್ಲ ಲಕ್ಷನ್ ಟೈಮಿಗೆ ಬರ್ತಾರೋಡು
ಹಾ ಅವಾಗ ಅಷ್ಟೇವರಗೆ ಕಾಣ್ತಾರ ಅವರು
ಅಲ್ಲಿ ಗಂಟ ಹೋಗಿ ರೋಡ್ ಸೈಡ್ ಭಿಕ್ಷೆ ಬಡ್ತಿರ್ತಾರ ಎಲ್ಲರಿಗೆಗ ಕೈ ತರಿ ಕೈ ಅಡಿ ಕೈವಡಿ
ಏನ ಎಲ್ಲ ಲಂಚ ಲಂಚ ಲಂಚ ಲಂಚ
ಅವರು ಅವ ಹುಡುಗ ತಿಳುವಳಿ ತಿಳವಳಗ ಅದ ಇದ್ನಂದ್ರ ಏನ ಕಲಸ್ತಾರ ಮುಂದ
ಅವಾಗ ಕೆಲ್ಸಾಂಗ ಇದಿದ್ರ ಯಾಕಕ್ ಮಾಡ್ಕೊಂತನ್ಲ್ಪ್ಪಾ ಮ್ ಏನ ಬೇಕಾರ ಏನೋ ನೋಡ್ಬ ಬಿಡ್ರಿ ಒಂದ್ ಎರ್ ವರ್ಷ ಸಾಲಿಗೆ ಹೋಲ ಅಂದ ಬಿಡತರಿ ಸೊ ದವಾ ಬಿಟ್ರನ ಅವರು ಹುಡುಗನಪ್ಪ ಬುಡ್ಬೇಕಾರಪ್ಪ
ಹಾ ಅವರು ಕೊಡ್ಬೇಕು
ಅವರು ಬಿಡ್ಬೇಕಲ್ಲ ಇವನು ಒಪ್ಪಿಗೆ ಎಲ್ಲಾರ ಒಪ್ಪ ಅಂತವ ಒಪ್ಪಿದ್ನ ಮತ್ತ ಅವ್ರ ಮನಾರಪ್ಪಪ್ಪ ಕುಡ್ತ
ಎಲ್ಲ ಅವ್ರಪ್ಪ ಯ ನಮ್ ಯೋಚನೆ ಮಾಡಿ ಮದ್ವಿ ಮಾಡ್ಯರು ಹೆಂಗ ಇಲ್ಲೋ ಒಂದು ಅರ್ಥ ಆಗಲಿಕ್ಕ
ಹೊರದಕ್ಷಿಣ ಅದ್ ಏನ್ ತಗಲಿಲ್ಲ ಏನ್ ಮಾಡ್ಲಿಲ್ಲ ಅದಕ್ಕೆ ಕೊಟ್ಟಾರ ಅನಸ್ತದಪ್ಪಾ
ವರದಕ್ಷಣ ಹಂಗೇನ ಅಲ್ಲೇ ಮನ ಮನೆ ಮನಲ್ ಮನ್ಯಾಗಿ ಕೊಟ್ರವರು
ಸಂಬಂಧಕ್ಕಿದಾಗ
ಹ್ಮ್ ಸಾಮಾನ್ಯಿಕರದಾಗೆ ಮಾಡ್ಬಿಟ್ರ
ಎಂತ ದೊಡ್ಡ ಮಂದಿ ಅದು ಮ್ರ ಸಂಬಂಧಿಕರ ಅಂದ್ರ ಅವ್ನ ಎಷ್ಟು ವರ್ಷ ಆದ್ರ ನಿಂದಿರ್ತಾರಂತಿದ್ರ ಕೆಲವರು ಇವ್ರು ನೋಡ್ರ ಹೆಂಗ ಮಾಡಾರಲ್ಲ ಮರ
ಅದ ಅಷ್ಟು ಸಂಬಂಧಿಗರ ಇದ್ರು ಇನ್ನೊಂದ ಎರಡು ಎರಡು ಮೂರ್ ವರ್ಷ ತಾಳಿದ್ರೆ ಏನೋ ಒಳ್ಳೆದರ ಆಗ್ತಿತ್ತು ಹುಡುಗಿ. ಹ ಹಣ್ಣೆಣ್ಣತ್ತ ಮುಗಿಸಿ ಚಲೋ ಮಾರ್ಕ್ಸ್ ತಗೊಂಡ್ ಅಂದ್ರ ಮುಂದ ಎಜು
ಅವನಿಗೆ ಒಂದ್ ಹೆಸರು ಬರ್ತತ್ ನೋಡಪ್ಪನ್ ಹೇಡ್ತ ಮಾಡಲಲಿಮ್ ಸೊಸಿಂಗ್ ಮಾಡ್ಲ ಅಂತ ಅವ್ರಗಂದ ಹೆಸರನು ಬರ್ತತ್ತತಿಲ್ಲ ಕಡೆಗೆ
ಹೆಸರು ಮಾತ್ರ ಬರ್ದದ ಪಕ್ಕ
ಅಷ್ಟು ದೊಡ್ಡ ಮಂದಿ ಆದದಾರ ಒಟ್ಟಿಿಗೆ ನನ್ನ ಅ ತಿಂತಾರ ಮತ್ತೆ ಏನ ಅಂತ ತಿಂತಾರೆ ಬಿಡದು
ಹ್ಮ ಏನು ಅರ್ಥ ಆಗಲಗದ ಈಗ ಹೇಳಿದ್ರೆ ಮನಸ್ಸ ಚೊರ್ರ ಅಂತ ಹಾಗ
ಹ ಹೆಂಗ ಅನ್ಸಲ್ಲ ನ ಕೇಳ ನಮ್ಗ ಅನ್ಸ್ತನ್ ನಟ ಊರಾಗ ಊರಾಗ
ಈಗ ಅದ್ರೊಗ ಎಲ್ಲರೂ ಹೊರಗೆ ಹಚ್ಬೇಕಂದ್ರೆ ಕಾಲೇಜ್ಗಳಿಗೆ ಹುಡ್ಗರು ಸರ ಇದ್ರ ಹುಡುಗ ಸರಿಇರಲ ಹುಡುಗರ್ ಸರ ಇದ್ರರು ಹುಡ್ಗರು ಸರಿ ಇರಳ
ಕರಪ್ಪಾ ಅದ್ರದ್ದೊಂದಂದು ಭಯ ಆದ ಮತ್ತ ತಂದೆ ತಾಯ ಏನ್ ನೋಡ್ಬೇಕು ಈಗ ಬೀಸ ಕಾಲ ಸೂಕ್ಷ್ಮ ಹಂಗ ಅದಲ್ಲಪ್ಪ
ಹ್ಮ ಅದೇ ಯೋಚನೆ ಮಾಡಿ ಮಾಡಿರರ್ತಾರ ಅವ್ರ ತಂದೆ ತಾಯಿ
ಅವ್ರ ಒ ತರ ಒಂದ್ ಕಡೆ ನೋಡಿದ್ರೆ ಮಾಡ್ರ ಸರಿ ಅನ್ಸ್ತಲ್ಲ ನ್ ಕಡೆ ನೋಡ್ರ ಸರಿ ಅನ್ಸಲ್ಲ ಹೌದು ತಪ್ಪ ಅಂಂತ ಸರಿ ತಪ್ಪ
ಯಾಕಂದ್ರೆ ಅಕನ್ ಜೀವಕ್ ಪ್ರಾಬ್ಲಮ್ ಅಲ್ಲ ಮುಂದ
ಹೆಂಗ ಯಚನೆ ಮಾಡ್ಬೇಕೇಳ ಅವ್ರ್ ತಂದಿ ತ ಸ್ಥಾನ ನಿಂತದ್ರ ಮಾಡಿದ ಕರೆ ಅಷ್ಟ ಅನ್ನ್ತದೆ ಸರಿ ನಸ್ತದ
ಈಗ ನಾವು ನಮ್ಮ್ ಶಾಲಿ ಓದಿದ ಅದ್ರ ಜಾಗದದಲ್ಲಿ ಮಾಡಿದ್ರೆ ಯಾಕೆ ಮಾಡಿದ್ರೆ ಹಡುಿ ಬಗ್ಗೆ ಮುಂದ ಫ್ಯೂಚರ್ ಬಗ್ಗೆ ಯೋಚನೆ ಮಾಡತತಿವಿ ಜೀವನ ಬಗೆ
ಇಲ್ಲ ಮುಂದ್ ಯೋಚನೆ ಮಾಡಿ ಮದವಿ ಮಾಡ್ಬೇಕು ಚಲ ಅವ್ರು ಯಾಕಂದ್ರ ಮುಂದ ಮಕ್ಳ ಹೆಂಗ್ ಉಡ್ತವು ಹೆಂಗಿಲ್ಲೂ ಸಣ್ಣ ಯೋಚನೆ ಮದ ಮಾಡಿದ್ರ
ತ್ರಾಸ ಮರ ಜೀವನಕೆ
ಆ ಕೆೆಮ್ಮದಿ ಮಾಡ್ಕೊಕ ಈಗ ತ್ರಾಸ ಮುಂದ್ ಹಟ್ಟು ಮಕ್ಕಳ ಹ ಬುದ್ಧಿಮಾನದತಿವ ಹುಟ್ಟವೀಡ್ತವೆ
ಹೌದು ಕರಂದ್ ಜಾಸ್ತಿ ಶಕ್ತಿ ಅಂದಲ್ಲ ಕರಂದ ಅಷ್ಟೇ ಮತ್ತತ್ ತಾಯಿ ಮತ್ತೆ ಯಾಕೆ ತಾಯಿಗೆ ಸಿಕ್ತಾರಲ್ಲ
ಹ್ಮ್ ತಾಯಿಗೆ ಶಕ್ತಿ ಇರಲ್ಲ
ಮಕ್ಕಳಿಗೆಲ್ಲಿ ಶಕ್ತಿ ಬರ್ತದೆಪ್ಪ
ಈಗ ಈ ಹುಡುಗಿ ತಂದೆ ತಾಯಿ ಮಾಡಿದ್ಕೋಸ್ಕರ ಈಗ ಈ ಹುಡುಗಿನ ಅನ್ಭವಿಸ್ಬೇಕು ಮತ್ ಮುಂದ ಮಕ್ಕಳು ಅನುಭವಿಸ್ಬೇಕು
ಅಂಶ ಪರಪರಕನ ಹಂಗೆ ಹೋಗ್ತದ ನೋಡಿಗೆ
ಪೂರಾ ಒಂದ ಎರಡು ತಲೆಗಳ ಪೂರಾ ಸರ್ವನಾಶ ಅ ಆದಂಗ ಆಗಿಬಿಡ್ತವು
ನಮ್ಸರ್ ಹೈಸ್ಕೂಲ್ ಕಲೆಗ್ ಹೇಳ್ತಾರಪ್ಪ ಹದಿ್ಮೂರ್ ಹದ್ನಾಾಲ್ಕು ವಯಸ್ಸಿಗೆ ಮದಿ ಮಾಡ್ತಾರ ಹದ್ನೈದು ಹದ್ ನಾರು ವಯಸ್ಸಿಗೆ ಓಕೆ ನ ಸೊಂಟನ ಬಲ್ತಾರಲ್ಲ ಸೊಂಟನು ಬಿಗಿರಲ್ಲ ಮದುವವಿ ಮಾಡಿ ಕೊಟ್ಬಡ್ತಾರ ಇವರು ಡೆಲಿವರಿ ಆಗ ಟೈಮ್ನಾಗ ರಾಸ ಆಗಿ ಏನನ ಹೇಳ್ತಿರ್ ಹತ್ತರ ಅಂತ ಹಳ್ತಾರಪ್ಪ
ಈಗಿಲ್ಲ ಎಲ್ಲಾ ಸಾಲ ಒಳಗು ಹೇಳಕತ್ತಾರ ವರ್ಷಿಗ ಒಂದ್ ಬರಕತ್ತಾರ ಬಂದು ಎಲ್ಲಾ ಹೇಳಕ್ತಾರ ಸಹಾಯವಾಣಿ ನಂಬರ್ಗಳದವಾ ಎಲ್ಲಾ ಯೂಸ್ ಮಾಡ ಕ್ಕಳದ ಬಿಟ್ಟು ಅವಡ್ಗನೂ ತಪ್ಪು ಮಾಡದ
ಅಲ್ಲ ಅಲ್ಲ ಅಲ್ಲ ಸಾಯವಣಂದ್ಗ ನೆನಪ ಐತಿ ನಿಮ್ಮೂರಕ್ ಸಾಲ ಇಲ್ಲಾನ ಶಾಲೆ ಸಾಲಿ ಮಾಸ್ತ ಬಂದ್ ತಡಿಬಾರ್ದ
ಶಾಲಿ ಮಾಸ್ತರ್ ಏಂತ ತಡಿತನಪ್ಪ ಅವನು ಅವ್ನು ಅವ್ನಿಿಗೆ ಏನಾರ ಮಾತಾಡ್ಬಿಟ್ರ ಎತ್ರ ಮನನಾರ್
ಡ್ರ ಮಾಡಕಾದಬುಡ ಅವ್ರ ಕರೆ ಅಂದ್ರೆ.
ನೋಡ್ರಿ ಸರ ಹಳ್ಳಿ ವಿಚಾರ ಐತಿ ನೀವೇ ಎಲ್ಲಾ ಸಂಭಾಳ್ಸ್ಬೇಕು. ಈ ಹಿಂಗಿಂಗ ಏನ ಏನೋ ಹೇಳ್ಬಿಟ್ಟಿರ್ತಾವ ಅವ್ರಿಗೆ
ಹೌದೌದು
ಮತ್ತ ಅವ್ರು ಏನ್ ಮಾಡಕ್ ಆಗಲ್ಲ ಈಗ ಹಳ್ಳಿ ವಿಚಾರ ಹಳ್ಳಿ ಒಳಗ್ ನಾವು ನಡ್ಕೊಂಡ್ ಹೋಗ್ಬೇಕ. ಇಲ್ಲಾಂದ್ರ ಮತ್ ಮುಂದ ನಮಗ್ ಏನೋ ಸಮೇಶೆ ಮಾಡ್ತಾರ ಊರನೋ ಅವ್ರ ಅಂತ ಹೆಂಗೇಳ ಸುಮಕ್ತಾರ ಅವರು
ಪಟ್ಟ ಜನ ಏನದ ಅವ್ರ ಹೆಂಗನ್ ಇಲ್ಲಿ ನಾವ್ ಚಂದದ್ರ ಸಾಕ ನಮ್ಮ ಚಂದದ್ರ ಸಾಕನ ಜನ ಅದಗ
ಹ ಒಟ್ ನಾವು ಚೆನ್ನಾಗಿರ್ಬೇಕ ಮಂದಿ ಸೇನ್ಯಾಕ ಆಗ್ಲಕ್ಕ ಅವ್ರ ನಾವು ಮುಂದ ಹೋಗ್ಬೇಕು.
ಹ್ಮ್
ಅದ ಅಷ್ಟೇ ವಿಚಾರ ಆಯ್ತ ನೋಡಿ.
ಮುಂದೆ ಪಾಪ ಅವ್ರಿಗೆ ಮುಂದೆ ಇದು ನಮಗನ ಕಾಯ್ದ ಅಂತ ಗೊತ್ತಿಲ್ಲ ಜನರನ ಜನ್ರಿಗೆ
ಹಾ ಹ ಗೊತ್ ತಗಲಗದವ್ರಿಗೆ ಗೊತ್ತಾಗುತ್ತ ಒಂದಲ್ಲ ಒಂದ್ ದನ ಗೊತ್ತಾಗ್ತ ದೇವ್ರರು ಹೆಂಗಾರ ತೋರಿಸ ತೋರ್ತಾನ ಅವ್ರಿಗೆ.
ಅದೇನಂತ ದೇವ್ರ ಬಿಟ್ರ ಕರ್ಮ ಬಿಡಲ್ಲ ಅಂತೆ
ನಂತರಲ್ಲ
ಹ್ಮ್
ಕರ್ಮ ಬಡಲ್ಲ ಅವರ್ಗ್
ದೇವರ ದಯೆಯಿಂದ ತಪ್ಪಿಸಬೇಕು ಕರ್ಮ ಎಲ್ಲಿಗ್ ಬಿಡಂಗ ಅದ ನೋಡ್ಕಂಗ ಸುಂದರಂಗದ ಕಡೆಗ್ ಈಗ ಆಗ್ಲಕ್ಕನ ಕಡೆ ಮುಂದ್ ವಯಸ್ಸಾದ ಕಾಲಕ್ಕನ ಬರ್ತದಲ್ಲ.
ಬರ್ತದ್ ಬರ್ತದ್
ಅವಾಗ ಎಲ್ಲಿಗ್ ಹೋಗಂಗಾರ ತಪ್ಸಿಂದ ಎಷ್ಟು ದೂರ ಹಂಗಾರ ಎಷ್ಟೊಂದ ತೊಡೆ ಹಂಗಾರೆ.
ಓಡೆ ಹೋಗಂ ಆಗಲ್ಲ ದೇವ್ರಂತ್ರಿ ಕಣ ಮುಚ್ಚಿರ್ಲಾ. ಎಲ್ಲರಿಗೂ ನೋಡ್ಕತಿರ್ತಾನ
ಇದಂತ ಮಾಡ ಬರ ಬರ
ಸ್ವಲ್ಪ ವರ್ಷ ಅಷ್ಟೆ ಆಮೇಲೆಲ್ಲ್ಲ ಗೊತ್ತಾಗತ್ತ ಏನ್ ತಪ್ ಮಾಡೀವಿ ಏನ್
ನಿವಾನ ಯುವಕರ್ ಅದ್ರ ಬಗ್ಗೆ ಏ ಹೋಗಿ ಮನೆಗ ಹೋಗಿ ಸ್ವಲ್ಪ ಏನಾ ಗುಂಪು ಕಟ್ಕೊಂಡ್ ಹೋಗಿ ಏನಾನ.
ಇಲ್ಲ ಮಾತಾಡ್ಬೇಕ ಈಗ ಈಗ ಅದೇ ಮಾಡ್ಬೇಕು ಈಗ ನಾವು ಎಲ್ಲಾರ ಕ್ಲಾಸ್ ಮೇಟ್ ಎಲ್ಲಾರ ಕಲ್ತ್.
ಈಗ ಊರ ದೊಡ್ಡರ ಕೈಯಲ್ಲಿ ನವ್ ಲ್ಲ ಮಾಸ್ತರ ಕೈಲನ್ ಆಗಲಿಲ್ಲ ಅಂದ್ರೆ ಮತ್ತ ಈಗ ನಾವ್ ಸಾಲಿ ಓದಾರ ಏನ ಯುವಕರನ್ನ ಮಾಡಬೇಕಲ್ಲ
ಇನ್ನು ಇವಕ ಮುಂದಾದ್ರೆ ಏನನು ಬದಲಾವಣೆಗಳು ಆಗ್ತಾವ ಹಳ್ಳಿಯೊಳಗೆ.